ಹಲೋ
ಹಾ ಅಲೋ ಆರಾಮಾ ಅಕ್ಕ?
ಆರಾಮ್ ಮಾಡವ್ರ ನೀವು?
ಹಾ ನಾವು ಆರಾಮಣ
ಹ್ಮ್ ಏ ನಡ್ಸರಿ
ಏನು ಇಲ್ಲಕ್ಕ ಮಧ್ಯಾಹ್ನ ಅಡ್ಗಿ ಮಾಡ್ಬೇಕ ಇನ್ನೂ ಮಾಡಿಲ್ಲ
ನಾಷ್ಟಾ ಆಯ್ತಾ ಮತ್ ನಡಗ ಹ್ಮ್ ಏನ್ ಮಾಡ ಅನ್ಕೊಂಡಿದರಿ
ಬಲ್ಸ್ ಹಾಕಿ ರೈಸ್ ಮಾಡ್ಬೇಕಂತ ಅನ್ಕೊಂಡ ಇವಾಗ
ಹೌದಾ ಎಲ್ಲ ರೈಸ್ ಭಾತ್ ವೆಜಿಟೇಬಲ್ ಸ್ಟಾರ್ಟ ಮಾಡ್ಬೇಕ ಅನ್ಕೊಂಡಿದಿದ್ದಾರೆ
ಹಾ ಇವಾಗ ನಿನ್ನೆ ಇದ ಆಗೇತ್ತಲಕ್ಕ ಸಂಜ ಸಾಗೆಯ್ತ್ ನಮ್ಕ್ ಕಡೆ ನಿನ್ನ ಎಲ್ಲ ಮೊಮ್ಮ ಯಾರ ತರಕಾರಿ ತೊಗೊಂಡ್ ಬಂದಾರಲ್ಲಾ ಫ್ರೆಶ್ ಇರುವಾಗೆ ಚೆನ್ನಾಗಿರುತ್ತೆ ಅಂತೇಳಿ ಅದ್ ಮಾಡ್ಬೇಕ ಕೆಂಪ್ ಅನ್ಕೊಂಡೀನಿ ನಾನ್
ಹೌದಾ ಬೆಳಿಗ್ಗೆ ಏನ್ ಮಾಡಡಿದ್ರ ನಷ್ಟ
ಬೆಳಗ್ಗೆ ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿದ್ವ
ಹ್ಮ
ಹ್ಮ ಇವತ್ತಿಂದ ಎಲ್ಲ ಸ್ಕೂಲ್ಗಳು ಸ್ಟಾರ್ಟ್ ಅಲ್ಲ ಫಸ್ಟ್ ಡೇ ಅಂತೇಳಿ ಮಕ್ಕಳ ಏನ್ ಇಷ್ಟ ಪಡ್ತಾರ ಅದ್ನೇ ಮಾಡ ಕಲಾಕ
ಹ ಅಂದ್ರೆ ನಿಮ್ ಕಡೆ ಎಲ್ಲ ಸ್ಕೂಲ್ ಹೆಣ್ಮಕ್ಳು
ಹಾ ಹೋಗ್ತಿದರಕ್ಕ, ಒಂದಿಬ್ರು ಹಾಸ್ಟೆಲ್ಕ್ ಹೋಗುದ್ರು ಹಾ ಇಲ್ಲಿ ಲೋಕಲ್ ಹೋಗ್ಸಾರ್ರೆ ಹೋಗ್ಸಿಲ್ಲ ಹಾಸ್ಟೆಲ್ಕ್ ಹೋಗೋರೆಲ್ಲಾ ಇವತ್ ನಾಷ್ಟ ಮುಸ್ಕೊಂಡ್ ಹೋದ್ರು
ಹ ಹಾ ಹಾ ನಮ್ಮ್ ಕಡೆ ಇಲ್ಲ ಇನ್ನ ಎರಡ್ ಬರ್ ಇದನ್ನ ಹೋಗಂಗ ಇಲ್ಲ ಯಾಕಂದ್ರೆ ಅಡ್ಮಿಷನ್ ನಡಿತಾವು
ಹ ಹ್ಮ್ ಹ್ಮ್ ಇಲ್ಲಕ್ಕ ಇವಾಗ ಎರಡು ತಿಂಗಳು ಹಿಡ್ದಿ್ರದೆ ಕಷ್ಟ ನಮ್ದ ಇನ್ ಹಡಬೇಕ ಯಾಕಂದ್ರೆ ಆಗ್ತಿಲ್ಲ ಮತ್ತ ಇಷ್ಟೇ ಆದ್ರೆ ಅವರು ಇಷ್ಟ ಅಡ ಎಲ್ಲ ಅವ್ರ ಅಭ್ಯಾಸ ಎಲ್ಲ ಮರ್ ಬಿಡುತ್ತಾ ತರಕ ಅವರು ಆಟನೇ ಜಾಸ್ತಿ ಆಗ್ಬಿಡುತ್ತ ಪಾಠ ಏನು ಆಗಲ್ಲ
ಆಗಲ್ಲ ಆಗಲ್ಲ ಅಂದ್ರೆ ನಾವೇಏನಾದ್ರು ವೆೇಕೇಶನ್ ಹಾಕಿದ್ರೆ ಈಗ ಒಂದ್ ನಾಲ್ಕಕ್ ದಿನ ಐತು ಸುಟಿ ಕೊಟ್ಟು ಇನ್ನೊಂದ್ ಎರಡ್ ದಿನ ಹೋಗಂಗಿಲ್ಲ ಅಂತ ಮನ್ ಹಾಗ
ಹ ನಾವೆಲ್ಲ ವೆಕೇಶನ್ ಹಾಕ್ಬೇಕಂತಿವಕ ಅವ್ರ ಪಪ್ಪಾರ ಅವ್ರಿಗೆ ಯಾವಾಗ ಫ್ರೀ ಸಿಗುತ್ತ ಸ್ಕೂಲ್ ವೆಕೇಶನ್ ಷನ್ ಅಂತ ಹೋದ್ರೆ ಅವ್ರು ಆಟ ಆಡೋದ್ ಯಾವಾಗ ಹೊರ್ಗಿನ ಅಲ್ಲ ಹೊರ್ಗಿನಮ್ಮ ಜನ ಯಾರ್ ಬೇರೆದ್ ಯಾವಾಗ
ಇದು ನಾವ್ ಅನ್ ಹೌದು ನಾವ್ ಅನ್ಕೊಳ್ಳೋದು ಕರೆಕ್ಟ್ ಬಟ್ ಅವ್ರು ಅಷ್ಟರು ಮನೆಗಿದ್ರಾ ಗಲಾಟೆ ಮಾಡ್ಕೊಂಡು ಏನಾರ ಮಾಡ್ಕೊಂಡು ಸಮಸ್ಯೆ ಮಾಡ್ಕೊಂತ
ಅದು ಅದೇ ಉದ್ದೇಶದಿಂದ ನಾನು ಅದೇ ಹೇಳ್ದಕ್ಕ ಹಾಕ್ಬೇಕು ಅಂತ ಬಟ್ ಅವ್ರ ಅವ ಕಾಶ ಕೊಡ್ಲಿಲ್ಲ
ಹಂಗೆ ಆಗ್ತಾರ ಮತ್ತೆ ಏನ ಇದ್ ಎಕೋ ಮನೆಗ್ ಬಿಡ್ತಾರಲ್ಲಾ ಗಲಾಟೆ ಅವ್ರಿಗ್ ಟೈಮ್ ಪಾಸ್ ಹಾಗಂಗಿಲ್ಲ
ಟೈಮ್ ಪಾಸ್ ಆಗಂಗಿಲ್ಲಕ್ಕ ಅದ್ರಲ್ಲೇ ನಮ್ಮ್ ಮನೇಲಿ ಇದ್ ಜನ್ಮಲ್ಲ ಅವ್ರಿಗೆ ಮತ್ತಿಷ್ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಸ ಮನೆಲ್ಲಿರೋಧೆ ಬೆಸ್ಟ್ ನಾವು
ಗುಡ್ಡಾಡೋಧು ಒಡೆದಾಡೋದು ಮತ್ತೆ ಕೂಡೋದು ಎಲ್ಲ ನಡೀತದ ಬಟ್ ಏನರ ಮಾಡ್ಕೊತಾರ ಅನ್ನೋದ ಒಂದ ಅಷ್ಟೇ
ಹಾ ಎನ ಹ್ಮ್ ಮಾಡ್ತಾರ ಅವರು ಹ್ಮ್ ಬಟ್ ಏನ್ ಮಾಡಕ್ ಆಗಲ್ಲ ನಾವು ಇಲ್ಲಿ ಇರೋದೇ ಎರಡ್ ತಿಂಗಳ ಅದನ್ನು ವೆಕೇಶನ್ ಹಾಕ್ತೀರಾ ರಂತೇಳಿ ಅಂತ ಹೇಳಿ
ಹ್ಮ್
ಹ ನಾವ್ ಮೊದ್ಲೆ ಹಾಸ್ಟೆಲ್ ಆಗರ್ತಿವ್ವಂತ ಜಗಳ್ತಗಿತಾರ
ಹೌದೌದು ಅಂದ್ರೆ ಆಸ್ಟೆಲ್ ಒಳಗ ಏನು ಈಗ ನಾರ್ಮಲ್ ಆಕಿದ್ದ ಅತ್ವ ಏನಾರ್ ಮುರಾರ್ಜಿ ನೋವೋಧಯ ಈ ತರ ಆಗಿದ್ದ
ಇಲ್ಲಕ್ಕ ಒಬ್ರುದ್ಧು ಆದರ್ಷ್ಟ ಆಗಿರ್ತಕ್ಕ ಒಬ್ರುದ್ಧು ಮುರಾರ್ಜಿ ಆಗೈತ್ ಈ ಸಲಿ ಇನ್ನೊಬ್ಬುನ್ ಫಿಫತ್ ಸ್ಟಾರ್ಟ್ ಆಗೋಯ್ತಲ್ಲ ಎಲ್ಲಾದ್ರೂ ಬಿಡಬೇಕ್ ಅಂತ ನಾವೇ ಸರ್ಚ್ ಮಾಡ್ತಿದೀವ ಅ ಸಾಲಿಗೋಳ್ ಯಾವ ಬೆಸ್ಟ್
ಆದರ್ಶ್ ಆಗ್ಬೇಕಾದ್ರೆ ಅವ್ರ್ಗೆಲ್ಲ ಕೋಚಿಂಗ್ ಕೊಡ್ಸಿದ್ರಿ ನೀವು
ಫಸ್ಟ್ ಅಕ್ಕ ಫೋರ್ತ್ ಇಲ್ಲ ಲಿಂಗಸೂರು ಹಾಕಿದ್ದು ಅಕ್ಕ ಅಲ್ಲಿ ಅಪ್ ಅಂಡ್ ಡೌನ್ ಮಾಡ್ ಕಿದ್ರಾ ಅಪ್ ಅಂಡ್ ಡೌನ್ ಅವ್ರ ಸ್ಟಡಿ ಕಡಿಮೆ ಆಯ್ತಕ್ಕ ಬರ್ದ್ ಬರ್ದ್ ಇನ್ನು ಈ ಮನೇಲಿದ್ರೆ ಸ್ಟಡಿ ಮಾಡಲ್ಲ ಅಂತೇಳಿ ರಾಯಚೂರ್ ಹತ್ರ ಗಬ್ಬೂರ್ ಅನ್ನ ಊರ್ ಬರ್ತ್ ನೋಡಕ್
ಹ ಹಾ ಗಬ್ಬೂರು ಹೌದು
ಹಾ ಅಲ್ಲಿ ಹಾಕಿದೀವಕ ಅವರೊಬ್ಬರು ಆದರ್ಶ ಮುರಾರಜಾಗೈತಿ
ಅಂದ್ರೆ ಅಲ್ಲಿ ಹಾಕಿದ್ದಾರೆ ಇಬ್ರ್ದು ಆಗ್ಯದ ಅಂತ ಅರ್ಥ
ಒಳ್ಳೆ ಎಜುಕೇಶನ್ ಕೋಡ್ ಶ್ರೀಧರಕಲ್ಲಿ ಅವರು ಇದ್ ತಕ್ಕಂತೆ ಮ ಮಕ್ಕಳೆಲ್ಲಾ ಇಂಪ್ರೂಮೆಂಟ್ ಆಗಿದಾರಕ್ಕ ಎಲ್ಲಾ ಸುಧಾರ್ಸ್ಕೊಂಡಿದಿದ್ದಾರೆ ಮಕ್ಳು ಚೆನ್ನಾಗ್ ಸ್ಟಡಿ ಮಾಡ್ ತಿದರೆ ಈ ಇನ್ಒಬ್ಬನ ಮಕ್ಕಳು ಮಗ ಬ್ರದರ್ ಅಕ್ಕ ಹಾಕ್ಬೇಕಂತ ಅನ್ ಕೊಂಡಿವಿ
ಎಲ್ಲ ಅಲ್ಲ ಗಬ್ಬರ
ಹಾ ಅಕ್ಕ ಅಂದ್ರೆ ಫಸ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ ಅಕ್ಕ ಅವ್ರು ಆ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ತಗೋತಾರಕ್ಕ ಇಲ್ಲ ಅಂದ್ರ ೇ ಇಲ್ಲ
ಹೌದು ಈಗ ಎಲ್ಲೋದರು ಎಂಟ್ರೆನ್ಸ್ ಎಕ್ಸಾಮ್ ನಡದ ಬಿಟ್ಟ ಅವ ಎಲ್ಲದ್ರು ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕು ಅದ್ರ ಪಾಸ್ ಆದ್ರ್ ಮಾತ್ರ ತಗೊಂತತಾರ ಅವ್ ಹ ಅದೇ ಬಟ್ ನಾವೇನ್ನ್ ಪಾಸ್ ಅದಾರ್ನ್ನ ತಗೊಂಡು ಪಾಸ್ ಮಾಡ್ಸೋ ದೊಡ್ ಅಗದ ಅವಷ ಜಲ ಸಂಸೆ ಫೇಲ್ ಅದ್ ರ್ನ ಮುಂದಕ್ ತಗ ಬಂದ್ ಪಾಸ್ ಮಾಡ್ಸೋ ಅದು ದೊಡ್ಡದರ್ ನಾವ್ ಹೇಳ್ತಿವಿ
ಇವ ನೆಕ್ಸ್ಟ್ ಅದೇ ಕಾಂಪಿಟೇಷನ್ ಐತಕ್ಕ
ಹ್ಮ ಈಸದ್ದ ಏನ್ ಆಗ್ತದ ಫೇಲ್ ಆಗಿರ್ ತಾರಲ್ಲ ಪಾಪ ಫೇಲ್ ಆಗಿರ್ತಾರ ಅವ್ರು ಯಾವವು್ದೇ ರೀತಿ ಇದಿರಲ್ಲ ಅಂತಾನ ತಗೊಂಡ್ ಅವ್ರನ ಸುಧಾರಣೆ ಮಾಡಿ ಅವ್ರಿಗೆ ಓದ್ಸಿ ಮಾಡಿ ಅವರು ಮುಂದಕ್ ತರ್ಬೇಕಕ್ ಈ ಪಾಸ್ ಅದ ಅವ್ರು ಓದ್ತ ಹೆಂಗಿದ್ರು ಓದ್ತಾರ ಅವ್ರು ಈ ಪಸ್ ಆಗಿರ್ತಾರ ಬಿಟ್ರ ಎಲ್ಲಿ ಬಿಟರು ಓದ್ತಾರ ಬಟ್ ಅಂತಾರನ ಓದ್ಸ ಬಂದ್ರೆ ಪೇಲ್ ಅದಾರ್ನೇ ಮುಂದಕ್ ಕರದ ಅದೇ ದೊಡ್ಡ ಸಾಧನ ಒಂದ ನಾನ್ ಅಂದುಕೊಂಡು ಬಟ್ ಎಲ್ಲಾ ಕಡೆನೂ ಪಾಸದಾರ್ ಮಾತ್ರ ತಗೋರ್ತದ
ಹಾ ಅಕ್ಕ ಇವಾಗ ಹಂಗಗೆ ಆಗಿದಕ್ಕ ನಮ್ಗೂ ಸ್ವಲ್ಪ ಯಾಕೋ ಹಡ್ ಕ ವೀಕ್ ಅದಾನ ಹುಡ್ಗಿ ಪರವಾಗಿಲ್ಲ ಎಕ್ಸಾಮ್ಸ್ ಪಾಸ್ ಮಾಡೋಷ್ ಅಷ್ಟು ಅಕಿ ಒಂದಳಕ್ಕ ಬಟ್ ಇವನು ಒ ಇಲ್ಲ ಅದನೇ ನೋಡ್ಬೇಕಂತ ಇವಾಗ ಗೊತ್ತಾಗತ್ತ ಕ ಯಾರು ಎಷ್ ಇಷ್ಟ ಅಂತೇಳಿ ತಗೊಂಡ್ರೆ ಇಬ್ಬ್ರನು ತಗೋಬೇಕಲ್ಲಕ್ಕ ಒಬ್ರ ಬಿಟ್ಟೊಬ್ಬರು ಹಾಕಕ್ ಆಗಲ್ಲ ಇವಾಗ ಹ್ಮ್
ಹ್ಮ
ಇವಾಗ ಹದ್ನೇ
ಹ ಹ ಎಲ್ಲಿ ಸರಿಯಾಗಿ ಅನಿಸ್ತದ ಎಲ್ಲಿದು ಅನಿಸ್ತದ ಅಲ್ಲಿ ಹಾಕ್ರಿ ಅಂದ್ರೆ ಅವ್ರ ಒಂದ ಒ ಒಳ್ಳೆ ಎಜುಕೇಶನ್ ಕೊಟ್ಟಂಗತು
ಹ್ಮ್ ಕೆ ಹಾ ಅದೇ ಅಕ್ಕ ಮತ್ತೆ ಇನ್ನ ಶ್ರಾವಣ ಆಗ್ಲೇ ಸ್ಟಾರ್ಟ್ ಆಗ್ತಲ್ಲಕ್ಕ
ಹೌದೌದು
ಹ್ಮ್ ಮತ್ತೆ ನಮ್ದೆಲ್ಲ ಪೂಜೆಗಳು ಸ್ಟಾರ್ಟ್ ಆಗ್ತವು ನಿಮ್ದೆಲ್ಲ ನಿಮ್ ಕಡೆ ಎಲ್ಲ ಶ್ರಾವಣದಲ್ಲಿ ಇದು ಮಾಡ
ಹಾ ಹು ನಮ ಕಡೆ ಶ್ರಾವಣದಲ್ಲಿ ಶುಕ್ರವಾರ ಕಂ ಪೂಜೆ ಹ್ಮ್ ಅ ಮಾಡ್ತ ವರಮಹಾಲಕ್ಷ್ಮಿ ಪೂಜೆ ಸಂಪತ್ತು ಶುಕ್ರವಾರ ಈ ರೀತಿ ಎಲ್ಲ ಮಾಡ್ತಾರ
ಹಾ ಹ
ಹ್ಮ ಹಾ ಮಾಡ್ತಾರ ಬಟ್ ನಾವು ಮಾಡ್ತೀವಿ ಅದನ್ನು ಮತ್ ಮಾಡ್ಲೇ ಬೇಕಲ್ಲ ಶುಕ್ ಮತ್ತೊ ಮತ್ ಮಂಗಳ ಗೌರಿ ಪೂಜೆನೂ ಮಾಡ್ತಾರ
ಹಾಂ
ಹ್ಮ ನೀವೆಲ್ಲಾ ಮಾಡ್ತರಾ ನಿಮ ಕಡೆ
ಸ್ರಾವಣಕಿನ್ ನಾವು ಮಾರ್ಗಶಿರ ಮಾಸ ಕಂಪಲ್ಸರಿ ಮಾಡ್ತಿೀವಿ
ಅಂದ್ರೆ ಗುರುವಾರ ದಿನ
ಹಾ ಗುರುವಾರ ದಿನಾಕ ಇದು ಎಳ್ಳ ಮಾಸೆ ಮುಂದ
ಹೌದು ರಿಂದ ಎಲ್ಲ ಮಾಸೆ ತಕ್ಕ
ಹಾ ಎಲ್ಲ ಮಾಸ ತಾನ ಅದನ್ನ ಇವಾಗ ಒಂದು ಫೋರ್ ಇಯರ್ಸ್ ಆಯ್ತಕ
ಹೌದೇನ ನಾವು ಮಾಡ್ತೀವಿ ಅದನ್ನು ಅಂದ್ರೆ ಮೊದ್ಲಿಂದಾನ ಮಾಡ್ಕೊತಾ ಬಂದದ ನಮ್ಮ್ ಕಡೆ ನಮ್ಮ್ ಮನಾಗ ನಾವು ಅದನ್ನು ಮಾಡ್ತಾ ಬನ್ನಿ ಬರ್ತೀವಿ
ಹ ನಾವ ಅದ್ನಂದ ಕಂಪಲ್ಸರಿ ಮಾಡ್ತಿವಾಗ ಶ್ರಾವಣದಾಗೇನ ಇದು ಲಕ್ಷ್ಮಿ ಮಾಡಲ್ಲ ಬಟ್ ಗಣೇಶನೆೆಲ್ಲ ಕುಂದ್ರಸಿ ಅಭಿಷೇಕ ಅದನೆಲ್ಲಾ ಮಾಡಿಸ್ತೇವಿ ಹ್ಮ್ ಮನೆ ದೇವ್ರ ಅಭಿಷೇಕ ಅ ಈ ತರ ಎಲ್ಲ ಮಾಡ್ತೀವಕ್ಕ ನಾವು ಕೆಲ್ವೊಂದ್ ಹಬ್ಬಗಳ ಅಷ್ಟೆ ಹ ಕುಡುಸ್ತಿವಕ್ಕ ಚತುರ್ಥಿ ದಿನ ಹ ಶ್ರಾವಣ ಮುಗಿದ್ಮೇಲೆ ಶ್ರಾವಣ ಕಂಪ್ಲೀಟ್ ಆಗತ್ತಿಗೆ ಎಲ್ಲಾ ಅಭಿಷೇಕ ಎಲ್ಲಾ ಮಾಡ
ಹ್ಮ್ ಹದ ನಾವ್ ಮದನೆ ಕುೂರ್ಸ್ತಿದ್ದಿಲ್ಲ ಈ ಎರಡ್ ವರ್ಷ ಆಯ್ತ ನಾವ ಕರ್ಸ ಹಾಕಿದೀಯ
ಹ್ಮ
ಅದನ್ನ ಮಾಡಕತ್ತಿವ್ ಅದೇನೋ ಮಾಡ್ಬೇಕಂದ್ರೆ ಮೊದ್ಲಏನೋ ಮನ್ಯಕ್ ಮಾಡಿದ್ರೆ ಮಾಡಕ್ ಬರುತ್ತೆ ಅಂತಂದ್ರರು ಮತ್ತೆ ಏನಾ ತಗೊಂಡ್ ಅಂತ ಹಿಂಗಾಗಿ ಅ ಮಾಡ ಬರಕತಿಲ
ಹಾ
ಹ್ಮ ಅದೇ ಒಂಥರ ಚಂದ ಮಾಡೋದು
ಹಾ
ಹ್ಮ ಅಂದ್ರೆ ಅದ್ನೆಲ್ಲ ಮಾಡ್ತಾ ಇದ್ರೆ ಮನ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ ಪೂಜೆಕ್ಕನಸ್ಕರ ದೇವ್ರು ಅಂತ ಮಾಡ್ತಾರೆ ಇದರ ಮಷಸಿನಾ
ಹಾ ಆಕ್ಕ
ಇಲ್ಲಾಂದ್ರೆ ಏನಪ್ಪಾ ಬ್ ಅಂದಾಗನು ಏನು ಪೂಜೆ ಇಲ್ಲ ಏನ ಇಲ್ಲ ಅಂದಾಗ ಮನ್ಸಿಗೆ ಒಂತರ ಗಸಿ ಬಿಸಿ ಅನಸ್ತದ
ಹಾ
ಹ್ಮ ನೋಡ್ಬೇಕಂತ್ ಹ್ಮ್್ಮ
ಅಂದ್ರೆ ನಿಮ ಒಪ್ಪಿನೇನ್ ಎಲ್ಲಾ ಚಲೋ ಅಂತಿರಕ್ಕ
ಮಾಡೋದ್ರಿಂದ ಅನ್ಸಿ ನೆಮ್ಮದಿ ಒಂಥರ ಶಾಂತವಾಗಿರ್ತದೆ ಪೂಜೆ ಪುನಸ್ ತರ ಮಾಡದೇ ಅದಕ್ಕೆ
ಹಾ ನಾವ್ ಅಷ್ಟಕ್ಕ ಬಟ್ ನಮ್ ಕಡೆ ಸ್ವಲ್ಪ ನಮ್ಮ್ ಮನೆಯಲ್ಲಿ ಇನ್ನು ಜಾಸ್ ತಿನ್ನ್ಯಾಕ ಯಾವ್ದೇ ಒಂದ ಮಾಡ್ಬೇಕಂದ್ರೆ ಆಚರಣೆ ಅದ ಪದ್ಧತಿಗಳ ಬಾಳಕ್ ಸೌಕ
ಹೌದ್ ಹೌ
ಅಂದ್ರಲ್ಲಿ ಜಾಸ್ತಿ ಜನ ಇರೋದ್ರಿಂದ ಪದ್ಧತಿಗಳನುಸ್ ವಾಗಿ ಹೋಗಕ ಆಗಲ್ಲ ಅಂತಾನೆ ಕೆಲ್ವೊಂದು ಸ್ಟಾಪ್ ಆಗ್ಬಿಡ್ತಾವ ಹ ತಾಯಂ ಜಾಸ್ತಿ ಕವರ್ ಆಗಲ್ ಅ ಜಾಸ್ತಿ ಮಾಡಳ್ ಆಗಲ್ಲ ಅಂತೇಳಿ ಹಾಗದ್
ಹ್ಮ್ ಮತ್ತ ಅನುಕೂಲ ಬಂದಂಗ ಮಾಡ್ಲೇಬೇಕು ಲ್ಲ ನಮ್ದು ಅನ್ಕೂಲ ನೋಡ್ಕೊಂಡ್ ನಾವ್ ಮಾಡ್ಬೇಕು ಯಾವ್ದೇ ಅಗ್ಲಿ
ಹ್ಮ್ ಹ್ಮ ಹಾ, ಹಾ ಬಂದ್ರಕ್ಕ ಬಂದಿಂದಿದೆ ನೋಡಕ್ಕ
ಹಾ ಆಯ್ತ್ ಅವ್ರ್ಗಿನ್ ಊಟ ಅದು ಇದು ಮಾಡ್ ಮನಸ ಅದು ಮನಸಾದ ಹಾ ಅದೇ ಆಗ್ತದನಾ
ಹಾ ಅದೇ ಆಗ್ತದಕ್ಕ ಮ ಮನೆಯಲ್ಲಿ ಇರೋದ್ರಿಂದ ಅದೇ ಕೆಲಸ ಎಲ್ಲಾದ್ರೂ ಹೋಗ್ಬೋದಿ ಇತ್ತ ಅಂದ್ರೆ ಬೇಗ ಬೇಗ ಮಾಡ್ ಕೊಂಡು ಹೋಗಬೋದ ಮನೇಲಿ ಅದಿವಿ ಅಂದಾಗ ಕೆಲ್ಸ
ಹೌದೌದ ಆಗಂಗಿಲ್ಲ
ಹ್ಮ ಸರಿ ತೋರಕ್ಕ ಇಡ್ಲಾ